ಹಲೋ.
ಹಾ ಅವಲ್ಲ ಹೇಳ್ತಾ ಇದ್ರಿ.
ಅದೇ ನಿಮ ಸ್ಪೋರ್ಟ್ಸ್ ಬಗ್ಗೆ ಕೇಳಿದೆ.
ಹಾ.
ಸದಾದ್ಮೇಲೆ ಎಲ್ಲೆಲ್ಲಿ ಹೋಗಿದ್ರೆ.
ಎರಡ್ ಸತಿ ಸ್ಟೇಟ್ ಲೆವೆಲ್ ಮಾಡಿದ್ದೆ.
ಸ್ಟೇಟ್ ಎಲ್ಲಿ ಹೋಗಿದ್ರಿ.
ದಸರಾ.
ದಸರಾ ಹೊಡ್ದದ್ರ ಹ್ಮ್.
ಮೈಸೂರ್ ಹೋದಿದ್ದ ಎರಡ ಸತಿ ಈ ಇವೆಂಟ್.
ಎರಡ್ ಸರತಿ ಮೈಸೂರು ಹೋಗಿದ್ರಾ ಹ್ಮ್ ಹ್ಮ್.
ಅದ ಪ್ರೋಸೆಸ್ ಹೇಗಂದ್ರೆ ಫಸ್ಟು ಡಿಸ್ಟ್ರಿಕ ತಾಲ್ಲೂಕ್ ಲೆವೆಲ್ ಇರುತ್ತೆ.
ಹ್ಮ್ ಹ್ಮ್.
ಅದ ಅದಲ್ಮೇ ಡಿಸ್ಟಿಕ್.
ಹ್ಮ.
ಡಿವಿಜನ್ ಇರುತ್ತೆ.
ಹ್ಮ್ ಹ್ಮ್.
ಡಿವಿಜನ್ ಆದ್ಮೇಲೆ ಡಿವಿಜನ್ ಪ್ಲೇಸ್ ಅಂದ್ರೆ. ಮೈಸೂರು.
ಮೈಸೂರಲ್ಲಿ ಎಷ್ಟು ಆಯ್ತು ಪ್ಲೇಸ್ಮೆಂಟ್.
ಅಲ್ಲಿ ಫೋರ್ತ್ ಪ್ಲೇಸ್ ಆಯ್ತ.
ಫೋರ್ತ್.
ಹಾ.
ಅಂದ್ರೆ ಬೆಸ್ಟಗಿ ಹೊಡದಿದ್ರೀ.
ಹಾ ನೋಡುದ ಮಂಗ್ಳೂರು ಮತ್ತೆ ಬೆಂಗ್ಳೂರು ಯಾರ ಚೆನ್ನಾಗಿರ್ತಾರಲ್ಲ ಪುಳ ಯಾರ.
ಮತ್ತೆ ಒಳ್ಳೆ ಕಾಂಪಿಟೇಷನ್ ಕೊಟ್ರ ಬಿಡ.
ಚೆನ್ನಾಗ ಕೊಟ್ಟಿದೀವಿ.
ಹಾ.
ಸರಿ ಏನಂದ
ಹ ಸರ್ ಪಿ ಟಿ ಸರ್ ಆಲ್ಮೋಸ್ಟ್ ಅಲ್ಲಿ ಸಿಗಲ್ಲ ನಮ್ಗೆ ಬೇರಾರ ಇರ್ತಾರಲ್ಲ.
ಅಲ್ಲ ನಿಮ್ಗೆ ಇಲ್ಲ ಇದ್ರಲ್ಲ ಅವರು.
ಹಾ ಇಲ್ಲಿದ್ದವ್ರು ಹೇಳ್ರು ಚೆನ್ನಾಗ್ ಮಾಡಿದಿ ಆ ಪ್ಲೇಸ್ ನಾಲ್ಕನೇ ಪ್ಲೇಸ್ ಆದ್ರರು ಪರವಾಗಿಲ್ಲ.
ಹ ಹಾ.
ಚೆನ್ನಾಗ್ ಕಾಂಪಿಟೇಷನ್ ಕೊಟ್ಟಿದಯಾ ಅಂತ ಅಂದ್ರು.
ಅಲ್ಲ ಎಷ್ಟ ಇತ್ತು.
ಅಲ್ಲಿ ಹನ್ನೆರಡು ಜನ ಇರ್ತಾರೆ ಹೆಂಗಂದ್ರೆ ಫಸ್ಟ್ ತಾಾಲೂಕಿಂದ ಇಬ್ಬ್ರ
ಹ್ಮ್ ಹ್ಮ್.
ತಾಲೂಕ್ ಇರ್ತಾವ ನೋಡು ಆ ಡಿಸ್ಟಿಕ್ ನಡತಾವ ಯಾದಗಿರಿಯಲ್ಲಿ ಯಾದಗಿರ ಡ್ಟಿಕ್ ಅಲ್ಲಿ ಎಷ್ ಎಷ್ಟ ತಾಲೂಕ್ ಬರ್ತ ಅಷ್ಟ ಜನ ಬಂದಿರ್ತ ಇಬ್ಬಬ್ರು ಒಂದ ಇವೆಂಟ್ ಅಲ್ಲಿ. ಸೆಲೆಕ್ಷನ್ ಆಗಿ ಹನ್ನೆರಡು ಜನ ಇರ್ತಾರೆ ಮಿನಿಮಮ್. ಹ ಹ ಡಿಸ್ಟಿಕ್ ಅಲ್ಲಿ ಹನ್ನೆರಡು ಜನ ಕಂ ಸ್ಪೆಷಲ್ ಇರ್ತಾ ಒಂದು ಇವೆಂಟ್ಗೆ.
ಹ್ಮ್ ಹ್ಮ್.
ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ ಅಲ್ಲಿ ನೋಡದ್ರು ಡಿವಿಜನ್ ಹೋಗ್ತಾರೆ ಡಿವಿಜನ್.
ಹ್ಮ್ ಹ್ಮ್.
ಡಿವಿಜನ್ ಅಂತ ನಡೀುತ್ತೆ ಡಿವಿಜನ್ ಅಂದ್ರೆ ಹೆಂಗ ಅ್ರ ಡಿಸ್ಟ್ರಿಕ್ ಡಿಸ್ಟ್ರಿಕ್ ಯಾವ ಪ್ಲೇಸ್ ಆಗಿರ್ತೋ ನೋ ಅಲ್ಲಿ ಡಿವಿಜನ್.
ಹ್ಮ್ ಹ್ಮ್.
ಈ ನಮ ಡಿವಿಜನ್ ಅಂದ್ರೆ ಯಾವ್ದ್ಯ್ದ್ ಬರುತ್ತ ಅಂದ್ರೆ ರಾಯಚೂರ್ಂದ್ ಬರುತ್ತೆ. ಯಾದಗಿರಿ ಒಂದ್ ಬರುತ್ತೆ ಕಲಬುರ್ಗಿ ಒಂದ್ ಬರುತ್ತೆ. ಕೊಪ್ಪಳ ಒಂದ್ ಬರುತ್ತೆ ವಿಜಯನಗರ ಒಂದ್ ಬರುತ್ತೆ.
ಹ್ಮ್ ಹ್ಮ್.
ಸಿಂದನೂರು ಈ ತರ ಬರ್ತಾವ.
ಹ್ಮ್ ಹ್ಮ್.
ಡಿಸ್ಟಿಕ್ ಡಿಸ್ಟಿಕ್ ಕೊಡ್ತವೆ ಈ ಡಿಸ್ಟಿಕ್ ಅಲ್ಲಿ. ಇಷ್ಟು ಜನದಲ್ಲಿ ಡಿವಿಜನ್ ನಡಿಯುತ್ತೆ ಡಿವಿಜನ್ ಅಲ್ಲಿ ಇಬ್ರೇ ಇಬ್ಬ್ರನೆೇ ತಗೊಂತಾರೆ ಹನ್ನೆರಡು ಜನದಲ್ಲಿ.
ಹೌದಾ.
ಹನ್ನೆರಡು ಜನದಲ್ಲಿ ಇಬ್ಬರು ತಗಂದ್ಮೇಲೆ ಮೈಸೂರು ಕಳಸ್ತಾರ. ಅಲ್ಲಿ ಡಿವಿಜನ್ ಡಿವಿಜನ್ ಯಾರಡ್ ಅದ್ರ ತ ನೋಡ ಯಾವ ಡಿವಿಜನ್ ದವರು ಎಲ್ಲ ಮೈಸೂರು.
ನೀ್ ಎಷ್ಟು ಜನ ಹೊಗಿದ್ರೆ.
ನಾವ ಇಲ್ಲಿಂದನಾ.
ಹ್ಮ್ ಡಿವಿಷನ್ ಮುೂಸ್ಕೊಂಡು.
ಹ ಡಿವಿಜನ್ ಇಂದ ನಮ್ದು ಟೆನ್ ಕೆ ಅಲ್ಲ.
ಹಾ.
ಅಲ್ಲಿಂದ ಹತ್ ಇಬರು ಹೋಗಿದ್ವಿ.
ಇಬ್ರಾ.
ಹಾ.
ಅಂದ್ರೆ ಫಸ್ಟ್ ನೀವು ಅಂದ್ರೆ ಇಬ್ರು ಒಮ್ಮೆ ಡ್ಬೇಕ ಬೇರೆ ಬೇರೆ.
ಹಾ ಇದಬ್ರು ಒಮಗೆ ಹೋಗ್ತಿವಿ ಅಂದ್ರೆ ನಮ ಫ್ರೆಂಡ್ಸೇ ಇದ್ದ ಅವ್ನು.
ಫ್ರೆಂಡ್.
ಹಾ ಫ್ರೆಂಡ್ ಒನ್ ಚಿಂಚೋಡಿ ಅಂತ ನಮ್ಮೂರ ಹತ್ರ.
ಹಾ ಹಾ
ಅವನು ನಾವು ಒಟ್ಟಿಗೆ ಹೋದ್ವಿ ಅಲ್ಲಿ ಪ್ಲೇಸ್ಮೆಂಟ್ ಒಂದು ತರ್ಡ್ ಆಯ್ತು ನ ಫೋತ್
ಹೌದಾ
ಕೊಟ್ಟರು
ಹ
ಅವನು ಕಾಂಪಿಟೇಶನ್ ಕೊಟ್ಟು ತಾರ್ಡ್ ಮಾಡ್ದ್ಣ
ಏನಾಯ್ತು
ಕಂಪಿಟಷನ್ ಕೊಟ್ಟು ತಾರ್ಡ್ ಮಾಡ್ದ ತಾರ್ಡ್ ಪ್ಲೇಸ್
ಹಾ ಅಂದ್ರೆ ಅವನ್ ಒಳ್ಳೆ ರನ್ನರ್
ಹಾ ಅವ್ನು ನಿಂಗು ಅಂತೆ ಎಸ್ ರನ್ನರ್ ಅಪ್ಪ ಅವನು ಲಾಂಗ್ ರನ್ನರ್
ಹ್ಮ್ ಹ್ಮ್
ಯಾವಲೂ ನಮ್ಗೆ ಅವನ್ಗೆ ಈವೆಂಟ್ ಚೆನ್ನ್ ಬೀಳುತ್ತೆ ಅಪೋಸಿಟ್
ಹೌದಾ ಹಾ
ಚೆನ್ನಾಗಿ ಹೇಳ್ತಾ ಹಂಗೇನಿಲ್ಲ ಬಿಡ್ತಾನ ಹಂಗ ಏನಾದ್ ಒಂದ್ಸತಿ ಇವೆಂಟ್ ಇದ್ರ ಅವನು ಬಿತಾನ ನಾನು ಬಿಡ್ತೀನಿ
ಹ್ಮ್ ಹ್ಮ್
ಈ ಏನಾದ್ರು ಅಮೌಂಟ್ ಎಲ್ಲಾದ್ರು ಬೇರೆ ತ ನ ಹೊಡಿತಾ ಇರ್ತೀವಿ ನೋಡು ಆ ಅಮೌಂಟ್ ಏನಾದ್ರು ಜಾಸ್ತಿ ಏನಾದ್ರು ಕೊಡ್ತ ಇತ್ತಪ್ಪ ಅಂದ್ರೆ ಅವ್ನು ಬಿಡ್ತಾ ಇತಾನೆ ಇಲ್ಲಾರೆ ನನ್ಗ ಬಿಡ್ತ ಇರ್ತಾನ ಪ್ಲಸ್
ಹೌದಾ
ಕಾಂಬಿನೇನ್ ಕಾಂಬಿನೇಷನ್ ಮೇಲೆ ಉಳಿತೀವಿ ಕಾಂಬಿನೇಷನ್ ಮೇಲೆ
ಹಾ ಹಾ
ಅವನು ರಾಯಚೂರು ಡಿಸ್ಟ್ರಿಕ್ ಇಂದ ಬರ್ತಾನೆ ನಾ ಯಾದಗಿರಿ ಡಿಸ್ಟ್ರಿಕ್ ಇಂದ ಬರ್ತನಿ ಸೆಲೆಕ್ಷನ್ ನಾವಿಬರು ಸಿಗಾದಲ್ಲಿ ಡಿವಿಜನ್ ಅಲ್ಲಿ ಸಿಗ್ತೀವಿ ಇಬರು ನಾವು
ಹ್ಮ್ ಹ್ಮ್
ಅಪೋಸಿಟ್ ಸಿಕ್ತೀವಿ
ಹೌದಾ
ಹ್ಮ
ಹ್ಮ್ ಹ್ಮ್ ಅಂದ್ರೆ ಇಬ್ಬರು ಮಾತಾಡಕೋತರದ ಆಯ್ತು
ಅಂದ್ರೆ ಚೆನ್ನಾಗಿ ಹೊಡಿತೀವಿ ಪ್ಲೇಸ್ಮೆಂಟ್
ಹ್ಮ್ ಹ್ಮ್
ಅವನು ಹದ್ನೈದನೂರ್ ಮೀಟ್ರು ಹದಿನೈದು ನೂರು ಮೀಟರ್ ಇವೆಂಟ್ ತಂದಿತಾನೆ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಮೂರ್ವೆಂಟ್ ತಂದಿರ್ತಾನ ಅವನು
ಹ್ಮ್ ಹ್ಮ್
ಇವೆಂಟ್ ಇಲ್ಲ ಎರಡು ಇವೆಟ್ದ್ದರ್ತೀನಿ ನಾನು
ಹ್ಮ್ ಹ್ಮ್
ಒಂದಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಪ್ಲೇಸ್ ಮಾಡಿರ್ತಿೇವಿ ನಾವು
ಹ ಹಾ ಹ್ಮ್ ಹ್ಮ್
ಒಂದ್ ದಿನಕ್ ಮೂರ್ ಮೂರ್ ಇವೆಂಟ್ ಮಾಡ್ತೀವಿ ನಾವು
ಹೌದಾ
ಕಂಟಿನ್ಯೂ ಡಯಟ್ ಅಲ್ಲ ಇರ್ತೀವಲ್ಲಾ
ಹೌದೌದು
ತಿನ್ನಾ ಹೋಗಲ್ಲ ಅದೇ ಇದು ಊಟ ಗಿಟ ಎಲೆಕ್ ಎಲೆಕ್ಟ್ರಾಲ್ ಅಂತ ಬರುತ್ತಲ್ಲ
ಏನ್ ಎಲೆಕ್ಟ್ರಾಲ
ಎಲೆಕ್ಟ್ರೋಲ್ ಅಂದ್ರೆ ಗ್ಲುಕೋಸ್ ಬುಡಿತರ ಇರುತ್ತತ್ ನೋಡಿ
ಹ್ಮ ಹೌ ಹೌದು
ಅದ್ರ ಮೇಲೆೇನೇ ಇರ್ತತಿವಿ ನೋಡಿ ಒಂದ್ ದಿನ
ಅಂದ್ರೆ ನೀರು ಅದು
ಹಾ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಇದ್ ಮಾಡೋದು ಹಾ ಕುಡಿತಾ ಇರೋದು ಅವವತ್ತಿನ ದಿನ ಏನಾರ ಜ ಡ್ರಿಂಕ್ ಅದು ಇಲ್ಲಾಂದ್ರೆ ಊಟ ಗೀಟ ಮಾಡಿದ್ರ ಏನಾಗುತ್ತೆ ವಾಮಿಟ್ ಆಗೋದು ಮತ್ತೆ ಇವೆಂಟ್ ಮಾಡೋದಾಗಲ್ಲ ಹೊಟ್ಟೆ ಚುಚ್ಚತ್ತಲ್ಲ ಓಡಕ ಆಗಲ್ಲ ಹ ರನ್ನ ಸ್ಕೂಲ್ದೆಲ್ಲಾ ಅದೇ ಪ್ರಾಬ್ಲಮ್ ಇರುತ್ತೆ
ಹ್ಮ್ ಹ್ಮ್
ಏನಾದ್ರು ಹಣ್ಣಗೆಣು ಏನಾದ್ರು ತಗೊಂಡ್ ಹೋಗಿರ್ತಾರಲ್ಲ ಅದ ಹಣ್ಣ ತಿನ್ಕೊ ಬಿಡೋದು
ಹಾ ಹಾ ಅಂದ್ರೆ ಇವೆಂಟ್ ಮುಂದನನೆ ನಿಮ್ಗ ಊಟ
ಹಾ ಈವೆಂಟ್ ಎಲ್ಲಾ ಮುಗುದ್ಮೇಲೆ ನಮ್ಗೆಲ್ಲ ಮುಗತ್ ನೋಡಿ ಆತರ ನಮ್ ಊಟ ಮಾಡ್ಕೊಂಡ್ ಬಿಿಡ್ತೀವಿ ಏನ ಟೂ ಅವರ್ಸ್ ಏನಾದ್ರು ಲೇಟ್ ಇತ್ತ ಅಂದ್ರೆ ಇಡ್ಲಿ ಗ ಇಡ್ಲಿ ಒಂದ್ ಎರಡು ಇಡ್ಲಿ ತಿಂತೀವ ಅಷ್ಟೇ
ಸುಮ್ನೆ ನಾರ್ಮಲ್ ಆಗಿ
ಎರಡು ಇಡ್ಲಿ ತಿಂತೀವಿ ಏನಾದ್ರು ಇವೆಂಟ್ ಇನ್ನ ಒಂದ್ ಆಫ್ನ್ ಅವರ್ ಅಪ್ಪ ಅಂದ್ರೆ ಇ ತಿನ್ನಲ್ಲ ಏನು
ಹಾ ಹಾ
ಆ ತರ
ಹ್ಮ್ ಹ್ಮ್
ಅದ ಹಂಗಾಗಿರುತ್ತಲ್ಲ ನಮ್ ಗೊತ್ತಿರುತ್ತೆ ಇವೆಂಟ್ ಇದಾವ ಅಂತ ಹಾಗಾಗಿ ಒಂದ್ ಮೂರ್ ಇಡ್ಲಿ ತಿಂದಿರ್ತವಿ ಬೆಳಗ್ಗೆೇನೆ
ಹ್ಮ್ ಹ್ಮ್
ಬೆಳಗ್ಗೆ ತಿಂದು ಅಲ್ ಹೋಗ್ ಹಾಗ ಅಲ್ಲೆಲ್ಲಾ ಮತ್ತೆ ಅಲ್ಲೆಲ್ಲಾ ಇದು ನಮ್ಮೆಲ್ಲಾ ಹೆಸರುಗಳೆಲ್ಲಾ ನೊಂದಾಯಿಸ್ಕೊ ಬಿಟ್ಟು
ಹ್ಮ್ ಹ್ಮ್
ಎಲ್ಲಾ ಚೆಸ್ಟ್ ನಂಬರ್ ತಗೊಂಡು ಎಲ್ಲ ಓಡ್ಬೇಕಾದ್ರೆ ಟೈಮ್ ಆಗ ಹೋಗುತ್ತಲ್ಲಾ
ಹ್ಮ್ ಹಾ
ಕರ್ಗ್ ಬಿಡುತ್ತೆ ಅಲ್ಲ ಕರ್ಗ್ ಹೋಗುತ್ತೆ
ಹೌದೌದು
ಹಾ
ಹ್ಮ ಹ್ಮ ಹ್ಮ್
ಲ್ಲಿ ಏನಾದ್ರು ಮಾಡಿದರಾ ಅಷ್ಟೇ ಏನಾದ್ರು ಪಶ್ಚಿಕ್ಕ ಇದಾಗಾದ್ರ ಆಡ್ತಾ ಇದ್ರ
ಅಂದ್ರೆ ಒಂದೆರಡು ವರ್ಷ ಖೋ ಆಡಿದ್ದೆ ಅಷ್ಟೇ ನಾನು
ಹ ಹಾ
ಹ್ಮ್ ಇಲ್ಲೆ ಅದು ಪ್ರೇಮರಿಯಲಿ
ಪ್ರೈಮರಿಯಲ್ಲಿ ಆಡದ್ರ
ಅಷ್ಟೇ ಅವಾಗೆ ಲಾಸ್ಟ್ ಮತ್ತ್ ಯಾವುದು ಆಡಕ್ ಹೋಗಿಲ್ಲ
ಹಗೆ ಕಂಟಿನ್ಯೂ ಮಾಡ್ಬೇಕಕ್ ತಾನೆ
ಕಂಟಿನ್ಯೂ ಮಾಡೋಕ್ ಅಂದ್ರೆ ಆತರ ಸ್ಕೂಲ್ ಕಾಲೇಜ್ ನಮಗ್ ಸಿಗ್ಲಿಲ್ಲ
ಹೌದಾ
ಬಿಡ್ತದ ಮೇಲೆ ಟೀಚರ್ ಇರ್ಲಿಲ್ಲ
ಹೌದಾ
ಸೇರ್ ಸ್ವಲ್ಪ ಅವರು ಅದ್ರ ಬಗ್ಗೆ ಗೊತ್ತಿತಲಾ ಐಡಿಯಾ
ಹಾ ಹಾ
ಅವ್ರಂದಾನೇ ಕಲ್ತಿದ್ವಿ
ಹೌದೌದು
ಹ್ಮ್ ಆದ್ರೆ ಅಷ್ಟೊಂದ ಇಲ್ಲ ಅಂದ್ರೆ ಮೊದ್ಲಿಂದ ಬರ್ಬೇಕ ಅದು ಪಿಟಿ ಟಿಚರ್ ಮೊದ್ಲು ಇದ್ರ ಅಂದ್ರೆ ಒಂದು ಮೂರನೇ ಕ್ಲಾಸ್ಲ್ಲ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಬರ್ತಾ ಇತ್ತು
ಅದೇ ಅದೇ ಅದೇ
ಅದೇ ಎರಡ್ ವರ್ಷದ ಅದೇ ಮಾಡಿದ್ವಿ ಏಳನೇ ಕ್ಲಸ್ಗೆ ಸ್ಟಾರ್ಟ್ ಮಾಡಿದ್ವಿ
ಹಾ
ಕ್ಲಾಸ್ಸಿಗೆ
ನಮ್ದು ಏಳನೇ ಕ್ಲಾಸ್ದ ಸ್ಟಾರ್ಟು
ಹಾ ಹಾ
ಆ ಕಡೆ ಕಬಡ್ಡಿ ಪ್ಲೇಯರ್ ನಾವು
ಹಾ ಹಾ
ತ ಕಬಡ್ಡಿ ಅಲ್ಲಿ ಅನು ಸಿಗ್ಲಲ್ಲ ಬರ ಇಂಜುರಿ ಹಂಗಾಗಿ ರನ್ನಿಂಗ್ ಫೀಲ್ಡ್ ಬಂದ್ಬಿಟ್ಟವಿ ರನ್ನಿಂಗ್ ಲ್ಲೇ ಒಂತರ ಹೆಸ್ರು ಮಾಡಬೇಕ
ಹ್ಮ್ ಇದೇ ಇದೆ ಅಂದ್ರೆ ನೀವ ಒಬ್ರೇ ಕಾಣಸ್ಬೊತ್ತರಲ್ಲ ಅದ್ರಲ್ಲಿ
ಅದೇ
ಅಂದ್ರೆ ಇ ಚೆನ್ನಾಗಿದೆ ಲೈಫ ಅ್ರಲ್ಲ
ಪ್ಪಂಡಪ್ಪ ಇರುತ್ತಲ್ಲಾ
ಹೌದೌದು
ನಮ್ಗ್ ಏನ್ ಮಾಡ್ತವಿ ಏನಿಲ್ಲ ಮೂವ್ಮೆಂಟ್ ಏನಂತ ಗೊತ್ತಾಗುತ್ತೆ ಅದ್ರಲ್ಲಿ ಏನಂದ್ರೆ ಆ ಏಳು ಕೆಸ್ ಜನ ಒಂದೇ ತರ ಆಟ ಇರ್ಬೇಕಾಗುತ್ತೆ
ಹ್ಮ ಹ್ಮ್
ಒಬ್ಬರು ಏದ್ರು ಫೇಲ್ ಮಾಡ್ರೆ ಫೇ ಆಗ್ಬ ಬಿಡುತ್ತ ಆಟ ಹಂ
ಅಂದ್ರೆ ಅದು ನಿನ್ಲೆ ನಡ್ಕ ನೀನ್ ಮಾಡ್ಬೇಕ ಕೆಲ್ಸ ಇದು ಈ ಥರ
ಅದ್ರಲ್ಲಾದ್ರೆ ಒಗ್ಗಟ್ಟಲ್ಲಿ ಒಗ್ಗಟ್ಟಲ್ಲಿ ಬಲ ತೋರ್ಸ್ಬೇಕಾಗತ್ತೆ ನಾವಿದದು ಸಿಂಗಲ್ ಗ್ರೂಪ್ ಅಲ್ಲೇ ತೋರ್ಸ್ಬೋದು
ಹ್ಮ್
ಹಂಗಂದ್ರೆ ಗ್ರೂಪ್ ಅಲ್ಲಿ ಎಲ್ಲರ ಮೇಲೆ ಡಿಪೆಂಡ್ ಅಪ್ ಆಗಿರ್ತೀವಿ
ಹ್ಮ್ ಹ್ಮ್ ನದ
ಲ್ಲ್ರ ನಾ ಒಬ್ಡಿಪೆಂಡ್ ಅೆ ಹಂಗಗೆ ನಮ್ ಸರ್ ಅವ್ರ ಇದ್ರಲ್ಲ ಹಾಕ್ಬಿಟ್ಟ ಸರ ಸಜೆಷನ್ ಚೆನ್ನಾಗ್ ಕೊಟ್ರ ಅವ್ರು ಈ ತರ ಸಿಂಗಲ್ ಇವೆಂಟ್ ಮಾಡು ಮುಂದೆ ಬರ್ಬೋದು
ರಮಸ್ವಾರ
ಫಸ್ಟ್ ನಮ್ದು ರಂಗನಾಥಥನಂದ ಸರ್ ಅಂತ
ಎಲ್ಲಿ ಕಾಲೇಜ ಎಲ್ಲ
ಹ ಸ್ಕೂಲಲ್ಲಿ ಸ್ಕೂಲಲ್ಲೇ ಕೊಟ್ಟಿರೋದು ಸೆವೆಂತ್ ಇರೋವಾಗ
ಹಾ ಹಾ
ಅಲ್ಲಿಂದ ನಮ್ ಗುರುಗಳು ಹಂಗ ಹೇಳಿದ್ರು ಅಲ್ಲಿಂದ ಅವ್ರ ಅವ್ ಮಾತತ್ ಕೇಳ್ಬಿಟ್ಟು ಇವೆಂಟ್ ಮಾಡಿದೆ ಸಿಂಗಲ್ ಇವೆಂಟ್
ಹಾ ಹಾ
ಅವ್ರ ರಾಜನ್ ಕೊಳರ್ ಅಂತ ಗೊತ್ತಿರ್ ಕುಣಸಗ ಹತ್ರ
ಹ್ಮ್ ಬತ್ತು ರ ಕೊಡ ನಮ್ಮ ಚಿಕಾ ಮಾಡ ಇದ್ದಾರೆಲ್ಲ
ಅದ್ದೇ ಊರರ ಅವರು
ಅದೇ ಅವರಾ
ಹಾ ಅದೇ ಊರ
ಹ ಹಾ
ಅವ್ರ ಗತ್ಯದಾರ ಅಂತ ಗತ್ಯದಾರ್ ರಂಗ್ ರಂಗನಾಥ್ ಸರ್ ಅಂತ
ಹಸಾರ
ಹಾ
ರಂಗನಾಥ ಅವರು ಅಂದ್ರೆ ಹುಣಸಿಗೆಲ್ಲ ಎಲ್ಲಾದರು ರಾಜಂದ್ರ
ಹ ಹುಣ್ಸಲ್ಲಿ ಅಲ್ಲೇ ಬಾಜು ಅದು ಯಾವ್ದ ಒಂದ್ ಹಳ್ಳಿ ಇದೆ ಅಲ್ಲಿ ಹೇಳ್ತಾ ಇದ್ದಾರಂತೆ
ಸಾಲಿ ಏ್ ಹಳ್ತದ್ರಾರ
ಆ ಒಟ್ನಲ್ಲಿ ಪ್ರೈಮರಿಗ್ ಆತಾ ಇದಾರೆ ಕ್ಲಾಸ್
ಫೋಟೋ ಎಲ್ಲಾದ್ರ ಆಗ್ತಾರ ಅವದು ಫೋ ದ ಅಂತ
ಹಾ ಫೋಟೋ ಇದೆ
ಆಾಗ್ತಾರಾ ವಾಟ್ಸಾಪ್ ಅಲ್ಲ
ಹಾ ವಾಟ್ಸಪ್ ಮಾಡೋಣ
ಹ್ಮ್ ಹ್ಮ್ ಅದೇ
ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತಿೀರ ಅನ್ಸುತ್ತೆ
ಅದೇ ನೋಡ್ರಿಬೇಕ ನಾನ್ ಮಾಡೋಡ್ತೇನ ಆಮೇಲೆ